ಯಾರ್ ಮಾತಾಡ್ತಿರೋದು
ನಾವೇಕಣ್ಣ ಅಂತ ಹೇಳಿ ಏನ್ ಮಾಡ್ತಾದೀರಾ
ಇವಾಗ ಊಟ ಆಯ್ತು ಮಲ್ಲಿ ಕ ಹತ್ತಿದ್ದೀವಿ
ನಾಷ್ಟಾ ತಾನೆ ಊಟ ಹೆಂಗೆ ಮಧ್ಯಾಹ್ನ ಊಟ
ಊಟನ ಅಷ್ಟೇ ಎರಡು ಒಂದೇ ನಮ್ಗೆ
ಓ ಆತರ
ಕಷ್ಟ ಅದ್ರ ಮನಿ ಕದಷ್ಟೇ ನೀವ್ ನೀವ್ ಮಾಡದ್ರ
ಆಯ್ತು ನಿಮ್ದು ಈಗ್ ಮಾಡ್ಕೊ ಬಂದ್ರಿ ಅಂತಲ್ಲ ಇನ್ನೇನು ಕಾಲೇಜ್ ಇವತ್ ಭಾನುವಾರ ಮುಗೀತಾ ನಿಮ್ ಕಾಲೇಜು ಮುಗಿತಾ ಅಂದೆ ಕಾಲೇಜು
ಸ ಐತೆ ಅಷ್ಟೆ ಆಮೇಲೆ ಕೆಲ್ಸ ಹೌದು ಮುಗೀತು
ಆಮೇಲ್ ಕೆಲ್ಸ ಏ ನನ್ ಬಟ್ಟೆಲಿ ಬೇಕಾಗಿತ್ತು ಹಂಗೆ ಕೂತಿದ್ದೆ ಒಂದ್ ಐದ್ ನಿಮಿಷ
ನಿಮಿಷ ಐ ನಿಮಿಷ ಸಾಕಾ
ಒಂದ್ ಕಾಲ್ ಗಂಟೆ ಒಂದ್ ಳಗ ತಿೀರ್ಕಾ ಆಡ್ಕೊಂಡು ಈಗ ಹಡ್ ನಾಸ್ೆ ಮಾಡಿದ್ನಲ್ಲ ತಿರ ನಡಕಂಡ ಹೋಗಗೋಗಲಿ ದಿನಕ್ಕ ಒಂದ್ ಬ್ಲೌಸೇ ಹೊಲ್ಕಳದು ಜಾಸ್ತಿ ಏನು ಹೊಲಿಯಲ್ಲ
ಸಾಕಾ
ಸಾಕು ನಂಗೆ
ಇನ್ನೂರ ಯಾವ್ದ ಇಪ್ಪ ದಿನಕ್ ಸಾಕ ನೂರ ಐವತ್ತು ಇನ್ನೂರ ಐವತ್ತು
ಅದ್ರಲ್ಲಿ ನಾವೇ ಬಂಡವಾಳ ಹಾಕಿರ್ತೀವಲ್ಲಾ
ಒಂದಿನಿಗೆ ಖರ್ಚಾಗೊತ್ತೀರಲ್ಲ
ಆಯ್ತದೆ ನೀವು ಇನ್ನು ಕೆಲ್ಸಕ್ಕ ಎಲ್ಗೋಗ್ಬೇಕು ಅಂತಿದೀರಿ
ದುಡ್ಡು ಎಲ್ಲ ಜಾಸ್ತಿ ಸಿಗ್ತಿದೆ ಆ ಕಡೆ ಹೋಗದು
ಆದ್ರರು ಉಂಟೈತಿರಾ ಬೇರೆ ರಾಜ್ಯ ಆದ್ರರು ಉಂಟೈತೀರಾ
ಹಾ ಅದ್ ತಕ್ಕಂಗ ಫೆಸಿಲಿಟಿ ಇರ್ಬೇಕು
ಮಂತ ಇಲ್ದೇ ಹೊಂಟೋಗಬೇಕಾಯ್ತದ
ಇಲ್ಲ ಆಯ್ತ ನಾ ಮೈಸೂರ್ಲ್ಲ ಆಯ್ತಲ್ಲ ಅದಕ್ಕೆ ಫೆಸಿಲಿಟಿ ಅ ಅದೇ ಅಲ್ಲಿಗೆಲ್ಲ ಯಾಕಕ್ ಹೋಗಬೇಕು
ಮ ತ ಹೋಗು ಮೈಸರ್ಲ್ಲಿ
ಮೈಸೂರ್ ಹೋಗಬೋದು ಬೆಂಗಗಳೂರ್ ಹೋಗಬೋದು ನೆಂಜಗೂಡ್ ಹೋಗಬೋದು ಬೇಕಾದ್ರೆ ದುಬೈಗೂ ಹೋಗ್ದು ಜರ್ಮನಿಗೂ ಹೋಗಬೋದು
ಹೋಗು
ದುಡ್ಡು ಇರ್ಬೇಕ ಅಷ್ಟೇ
ಹ್ಮ್ ಇನ್ನೇನು ಕಾಲೇಜ್ ಎಲ್ಲಾ ಚೆನ್ನಾಗ ಐತ ಮುಗ್ದೋಯತೆತನೇನು ಎಷ್ಟ ವರ್ಷ ಆಯ್ತು ಎರಡು ವಷನಾ
ಟೂ ಇಯರ್ಸ್ ಕೊರ್ಸು ಎರಡು ವರ್ಷ ಕೊರ್ಸು
ಎರಡು ವರ್ಷನ ಯಾವ ಬೇಸ್ ಮಲ್ ನೀವು ಹೋಗಿದ್ದು
ಪಿ ಎ ಹದ್ವಿ ಆರ್ ಎಸ್ ಎಲ್ ಸಿ ಪಸ್ ಮೇಲೆ ಹೋಗಿದ್ದು
ಓ ಆತರ ನೀ ಎಸ್ ಎಲ್ಸ ಮೇಲೆ ಹೋಗಬೋದಾಗಿತ್ತಲ್ಲಾ
ಹೋಗ್ಬೋದಾಯ್ತು ನನ್ನ ಫ್ರೆಂಡ್ ಅವನೇ ಅವನು ಮಾತ್ ಕಳ್ಕ್ ಹಾಳ ಹೋಗೋದು ಇಲ್ಲದ ಕೆಲ್ಸದಲ್ಲಿ ಇರವಾಗ ಆರಾಮಾಗಿ ಕೆಲಸ ಮಾಡಕಂದು ಅವನ್ ಹೇಳುದಾ
ಹ್ಮ್
ಇರದೆ ಹೆಂಗಿರಿ ಕೆಲ್ಸಕ್ ಹಯ್ತೀವಿ ಎರಡ್ ವರ್ಷ ತಿರ್ಗಾ ಆಡ್ಕೊಂಡ್ ಹೋಗವನ್ನ ನಾವಾಗಸ ಖುಷಿಲಿ ಮೈಸೂರ್ ತಾನೆಂತೀರ್ ಆಡ ತಿರ್ಗಾ ಆಡ್ಬಿಟ್ಟ ಆದ್ರ ಹಂಗೆ ಕಷ್ಟಪಷ್ಟು ಪಾಸ್ ಮಾಡುದು ಆ ಡಿಗ್ರಿ ಮಾತ್ರ ಮಾಡಿಲ್ಲ
ಡಿಗ್ರಿ ಮಾಡಿದ್ರು
ಡಿಗ್ರಿ ಮಾಡ್ರರು ಕೆಲ್ಸ ಎ ನಿಂತ್ಕೋಬೇಕು ಮಾಸ್ಟರ್ಸ್ ಮಾಡ್ಸ್ರೆ ಮಾತ್ರ ವ್ಯಾಲ್ಯೂ ಅದಕ್ಕೆ ವ್ಯಾಲ್ಯೂ ಇಲ್ಲ
ಅದಕ್ಕೆ ವ್ಯಾಲ್ಯೂ ಇಲ್ಲ ಜಾಬ್ ತಕತೀನಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು
ಡಿಗ್ರಿ ಮಾಡೋದು ಕಾಂಪಿಟೇಟಿವ್ ಆಗಿ ಮಾಡೋುದು ಅಷ್ಟೇ
ಹ್ಮ್
ನೀ ಅಂದ್ರೆ ಅದ ಆಾಗಲ್ಲ
ಕಂಪ್ಯೂಟರ್ ಕೋರ್ಸ್ ಎಲ್ಲ ಕಲ್ತ್ಕಂದ್ರೆ ಬೇರೆ ತರ ಪ್ರೈವೇಟ್ ಕಂಪನಿಗಳಾಗ್ಲಿ ಎಲ್ಲಾರೂ ಹೋಗ್ಬೋದಲ್ಲ
ಕಂಪ್ಯೂಟರ್ ಅಂದ್ರೆ ನಮ್ ಐಟಲ್ ಐ್ತಲ್ಲ ಕಂಪ್ಯೂಟರ್ ಕೋಪ ಆದ್ರೆ ಒಂದ್ ವರ್ಷ ಕೋರ್ಸ್ ಅಷ್ಟೇ ಎಲ್ಲ ತುಂಬ ಇಲ್ಬೇಕು ಹೋಗಬೋುದು ಅದು
ಹ್ಮ್
ಕಂಪ್ಯೂಟರ್ ಬಗ್ಗೆಟೇಲ್ಯ ಡಿಸೈನಿಂಗ್ ಕೊಡ್ತಾರೆ ಗೊತ್ತಾ ಯಾವ ಡಿಸೈನಿಂಗ್ ಬೇರೆತ್ತ ಒಂತ ಹ ಹತ್ ಸಾವಿರ ಫೀಸ್ ತಗತಾರೆ ಅಂತ ವ್ಯೆ ಸಾವಿರದ ಏನೂರು ರೂಪಾಯಿ ಸಾವಿದ ಇೂೈಐವ ರೂಾಯಗ ಲ್ಳ್ ಕೊಡ್ತಾರೆ
ಕಲ್ತಿದ್ದೀಯಾ
ಇನ್ನು ಎೇಲ್ಪಟ್ಟೀರಾ ಕಂಪ್ಯೂಟರ್ ಬ ವರ್ಕ್ ಮಾಡ್ತೀನಿ ಅಷ್ಟೆ ಅಪ್ಲಿಕೇಶನ್ಲಿಕೇಶನ್ ನಾವೇ ಹಾಕತೀವಿ ಎಕ್ಸಾಮ್ ಎಲ್ಲ ಕಂಪ್ಯೂಟರ್ ನಮಗೆ ಕಂಪ್ಯೂಟರ್ ಸಿಸ್ಟಮ್ ತುಂಬಾ ಒ ಮೂರ್ ವರ್ಷದ ನಡೀತಾೈತೆ ಅದರಿಂದ ರೈಟಿಂಗ್ ಸಿಸ್ಟಮ್ ಇತ್ತು
ಹ್ಮ್
ನಿಮ್ ಕಂಬಿಡೈತ ಹೋಗೋದು
ನಾನ್ ಬಿಟ್ಬಿಟ್ಟೆ ಸೆಕೆಂಡ್ ಪ ಐಟ್ ಅಷ್ಟೆ
ಪ ಗೋದಲಲಿ ಅದಿಕ ಪುಟ್ರ
ಕಂಪ್ಲೀಟ್ ಮಾಡ್ತೆ
ಎಷ್ಟು ಮಾಡಾರ್ಕ್ಸು
ಫಸ್ಟ್ ಕ್ಸ್ ಅಷ್ಟೆ
ಯಷಕ್ಸ್ ಬಂದಿರ್ಬೇಕಕ್ಕೋ
ಇಲ್ಲ ಫಸ್ಟ್ ಕ್ಲಾಸ್
ನಮ್ದು ಫಸ್ಟ್ ವಸ ಇಲಿ ಇನ್ನೂರ ತೊಂಬ ಇನ್ನೂರ ಎಂಬತ್ತದನ ಅಷ್ಟೇ
ಹ್ಮ್
ಸೆಕ್ ಪಲ್ಲಿ ಮಂದೂರ್ ಮೂವತ್ತು ಅಷ್ಟೇ
ನಿಮ್ ಫ್ರೆಂಡ್ಸ್ ಯಾರು ಓದದೇ ಇಲ್ವಲ್ಲ ಕರೆಕ್ ಆಗಿ ಎದೆ ಹಂಗಂತೀರಾ
ಹಂಗಂತರಿ ಅಂದ್ರೆ ನಾವವು ಕಲ್ತಿರೋದ್ಮೇಲ್ ಡಿಪೆಂಡ್ ಅದು ನಾವು ಮಿಷಿನ್ ಮುಂದೆ ಏನ್ ಕಲ್ರ್ತೀವಿ ಅದೇಲ್ಲಿ ಬರದು
ಹೆ
ಇಂಗ್ಲಿಷೇ ಎಲ್ಲ ಇರೋಧ್ ಆದ್ರಳಿ
ಮತ್ತೆ ಇಂಗ್ಲಿಷು ನಿಮ ಎಲ್ಲರಿಗೂ ಗೊತ್ತಿದ ನಿಮ್ ಫ್ರೆಂಡ್ಸ್ಗಳಿಗೆ
ಎಲ್ಲರೂ ಹು ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಕೇಳ್ಕೊಬಿಟ್ಟ ಅವ್ರ ಓದತಾರೆ ಇಂಗ್ಲೀಸು
ಈಗ ಕೋರ್ಸ್ ಜಾಬ್ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ ಬರ್ಲೇಬೇಕು ತಾನೆ
ಅಲ್ಲೇನ ಜಾಮ್ ಮಾಡೆ ಬರ್ಲೇಬೇಕತ್ ಏನಿಲ್ಲ ಸಿಂಪಲ್ ಮಿಷಿನ್ ವರ್ಕ್ ಡ್ರಾಯಿಂಗ್ ಕೊಡ್ತಾರೆ ಡ್ರಾಯಿಂಗ್ ಮಾಡಾಕ ಜಾಗ್ ಮಾಡ್ಬೇಕು ಪ್ರೋಗ್ರಾಮ್ ಕೊಡ್ತಾರೆ ಪ್ರೋಗ್ರಾಮ್ ನಾವೇ ಅವ್ರು ಎಂಟ್ರಿ ಮಾಡ್ಕೊಡ್ತರ ನಾವವು ಮಿಷಿನ್ ಮಾಡ್ಕ ಮಾಡೋದಷ್ಟೇ
ಹ್ಮ್
ಡೈಮೆಂಡ್ಸ್ ಚೆಕ್ ಮಾಡಕ್ ಗೊತಿರ್ಬೇಕು
ಯಯಾವ ಟೋಲ್ ಕ್ಬೇಕಕ ಅ ಗೊತ್ತರ್ಬೇಕ ಟ ಲ್ಕ್ ಚೇ್ಬೇಕ ಅಂತ ಗ ತಿರ್ಬೇಕು ಅದೆಲ್ಲ ತಿರ್ಕಾದ್ರೆ ಸಾಕು ಅಷ್ಟೆ ಇನ್ನೇನೂ ಇಲ್ಲ ಅದು ಮಷಿನ ಆದ್ರೆ ಮಿಷಿನ್ ಒಂದ ಸ್ವಲ್ಪ ಯಡಾವಟು ಆದ್ರೂ ಒಂದು ಪಾಯಿಂಟ್ ಎಡ್ಬಟ್ಟರು ಮಿಷನ್
ಹ್ಮ್
ಒಂದೊಂದಂದು ಮಿಷನ್ ಒಂದುವರೆ ಕೋಟಿ ಎರಡು ಕೋಟ ಇರ್ತದೆ ಇಂಡಸ್ಟ್ರಿಲ್ಲಿ
ಹ್ಮ್ ಅಲ್ಲೇ ಜಾಪ್ ಕೊಡಲ್ವಾ ವತ್ತಿರತ್ತ ತವೆೇ
ಅಲ್ಲೇ ಮೋದು ಅಪ್ರೆಂಡಸು ಆದ್ರೆ ದುಡ್ಡು ಕೊಡಲ್ಲ
ಹ್ಮ ದುಡ್ಡು ಕೊಡ್ದೇ ಮಾಡಕ್ ಆಗಲ್ಲ
ಹ್ ಡೈಲಿ ಮೂವತ್ತು ಮೂವ ಕಿಲೋಮೀಟರ್ ಹೆಂಗೋ ಹಯ್ತದೆ ತಿರ್ಗಡೆ ಆಕಾಯ್ತದ ನಮ್ದೂರ್ ಕರ್ಸ ಮಾಡ್ಕೊಂಡು
ಅದ್ರ ಬದ್ಲು ಕೆಲ್ಸಕ್ಕೆ ಹೋಗ್ಬೋದು
ಹಾ ಮೈಸೂರಿಗೆ ಹೋದ್ರೆ ತಿಂಗ್ಳಿಗೆಗ ಆತ ಹದ್ನೆೆಂಟು ಸಾವಿರ ಕೊಡ್ತಾರೆ ಅನ್ ಸಂತೋಷ ಓಟಿ ಕೊಡ್ತೋಗ ನೂರ ಐವತ್ತು ರೂಪಾಯಿ ಡೈಲಿ ಎಡುವರೆ ಓಟಿ ಮದನ ಅನ ಖರ್ಚು ಎಲ್ಲ ಆಯ್ತದಲ್ಲೇ
ಈಗ ಸದ್ಯಕ್ಕೆ ಮೈಸೂರ್ಲೆೇ ಮಾಡ್ತಯಾನು
ಮೈಸೂರು ಇಲ್ಲಾ ಅಂದ್ರೆ ಬೆಂಗಳೂರು
ಇನ್ನೊಂದ ಈಗ ಮುಗ್ಮೇಲೆ ಎಕ್ಸಾಮ್ ಈಗ ಸಾಧಣ ಕೊಡಲ್ಲ ಅಲ್ವಾ ಒಂದ್ ತಿಂಗ್ಳ ರಿಸಲ್ಟ್ ಬರ್ಬೇಕಾ
ಹ್ಮ್ ರಿಸಲ್ಟ್ ಭರಕ್ಕೆ ಆಗಸ್ಟ್ ಏಟ್ಗೆ ರಿಸಲ್ಟ್ ನಮ್ದು
ಹ್ಮ್
ಆಗಸ್ಟ್ ಏಟ್ಗೆ ರಿಸಲ್ಟ್ ಬಂದಕ್ಷಣೆ ಆಗಸ್ಟ್ ಒಂಬತ್ತು
ಹ್ಮ
ರಿಸಲ್ಟ್ ತಕೋೋಗ್ತರ ಮಾರ್ಸ್ ಕಡೆ ತಗೊಂಡ
ಅವೇ ಇಲ್ಲ ರೋಗಿ ಅದು ಇಟ ಹೋಗಿ ಇಂಟರ್ವ್ಯೂ ಕೊಡ್ಬೇಕು ಇತಾನೆ ಕಂಪ್ನಿಗಳಿಗೆ
ಹ್ಮ್ ಇಂಟರ್ವ್ಯೂ ತಗೊಂಡವ್ರೆ ನಂಬರು ಕೊಟ್ಟವ್ರೆ ಒಾಗ ಜೈನ್ ಆಬ ಅಷ್ಟೇ
ಜಾಯಿನ್ ಆದ್ರೆಪ್ಪತ್ತದಾ
ಜಾಯಿನ್ ಆಗ್ಬಿಟ್ಟು ಆ ಹೇಳ್ತರಿ ಡೇಟ್ಗೆ ಹೋಗೋದು
ಫಸ್ಟ್ ಫಸ್ಟ್ ಫಸ್ಟ್ ಸ್ಯಲ್ರಿ ಎಷ್ಟ್ ಕೊಡ್ತಾರೆ
ಫಾಸ್ಟ್ ಗೆ ಹದನೆಂಟುವರೆ ಎಕ್ಸ್ಪೀರಿಯನ್ಸ್ ಐತ ಐತೆ ಇನ್ನುೂ ಜಾಸ್ತಿ ಆಗುತ್ತೆ ಹ್ಮ್ ಎಕ್ಸ್ಪಿರಿನ್ಸ್ ಆಯ್ತಐತಿ ಜಾಸ್ತಿ ಆಯತ
ಹ್ಮ್ ಹಂಗ ಸಾಕಲ್ವಾ ಒಂದ್ ಇಪ್ಪತ್ತು ಗಂಟೆ ಇದ್ ಮಾಡಿ ಆಮೇಲೆ ಜಾಸ್ತಿ ಅದು ಗೌರ್ಮೆಂಟ್ ಕೆಲ್ಸನಾ ಇಲ್ಲ ಪ್ರೈವೇಟ
ಅಲ್ಲಿ ಯಾವದೇ ಆಗ್ಲಿ ಒಂದ ಎಂಟು ವರ್ಷ ಮಾಡಿದ್ರೆ ಪರ್ಮೆನೆಂಟ್ ಆಯ್ತಿದೆ
ಹ್ಮ್
ಬೆಂಗ್ಳೂರ್ ನಂಗಲ್ಲ ಒಂದ್ ವರ್ಷ ಮಾಡಲ್ ಜಾಬ್ ಸಿಕ್ಬಿಟ್ರಿ ಕೆಲ್ಸ ಎಕ್ಸಾಂಪಲ್ ಒಟ್ಟಿಗೆ ಜಾಬ್ ಸಿಕ್ಬಿಟ್ರಿ ಪರ್ಮನೆೆಂಟು
ಬೆಂಗಳೂರುಲ್ಲಿ ಹ ಬೆಂಗಳೂರುಲ ಸೆಟಲ್ ಅಬೇಕಾದಿತ್ತ ದಷ್ಟೇ
ಅಲ್ಲಿ ಜಾಬ್ ಸಿಗ್ ಆಪ್ರೇನೆ ಸಿಗ್ತದೆ ಜಾಬ್ ಸಿಗ್ಬೇಕಲ್ಲ
ಅದೇ ಸಿಕ್ಕಟ್ರೆ ಬೆಂಗಳೂರು ಅಲ್ಲೇ ಪರ್ಮನೆಂಟ್ ಆಕ್ಯ್ತದೆ ಇನ್ನತ್ತಾಗ ಬರಕ್ ಆಗಲ್ಲ ಬಾಡಗೆ ಮನೆ ಮಾಡ್ಕ ಇರ್ಬೇಕಾಯ್ತದೆ
ಆ ಇಲ್ಲ ಅವ್ರಿಗೆ ಕ್ವಾರ್ಟರ್ಸ್ ಕೊಡ್ತಾರೆ ಕ್ವಾರ್ಟರ್ಸ್ ಬೆಳಿಗ್ಗೆ ಹಾಲು ಸ್ನೇಕ್ಸ್ ಮೂಟೆ ಮೂಟ ಎಲ್ಲಾ ಅವ್ರ ಕೊಡ್ತಾರೆ
ನಿಮ್ ಫ್ಯಾಮಿಲಿ ನಿಮೂ ಕೊಡ್ತಾರ ಫ್ಯಾಮಿಲಿಯಾಗ ಅಲ್ಲಿ ಇರಕ್ ಆಗಲ್ವಲ್ಲ.
ಫ್ಯಾಮಿಲಿ ಅಂದ್ರೆ ಕ್ವಾರ್ಟರ್ಸ್ ಕೊಡ್ತಾರೆ.
ಅಲ್ಲ ಫ್ಯಾಮಿಲಿಗೂ ಕೊಡ್ತಾರೆ.
ಹ್ಮ್ ಅದೇ ಪ್ರಾಬ್ಲಮ್ ಇಲ್ಲ ಅದೇನಿಲ್ಲ ಏನಾದ್ರೂ ಹಾ ಏನು ಹೇಳಕ್ ಬಂದೆ ಸಂಬಳ ಅಂದ್ರೆ ಕೆಲ್ಸ ಸೇರಕ ಮಂಚೆ ಎಕ್ಸಾಮ್ ಕೊಡ್ತಾರೆ ಅಪೆಂಡಿಕ್ಸ್ ಎಕ್ಸಾಮು ಆ ಕೆಲ್ಸ ಪರ್ಮನೆಂಟ್ ಆಗಬೇಕು ಅದಕ್ಕ ಒಂದು ಎಕ್ಸಾಮ್ ಎಕ್ಸಾಮ್ ಲೇ ಪಾಸ್ ಆದ್ರರೆ ಮಾತ್ರ ಕೆಲಸ ಫೇಲ್ ಆದರೆ ಇಲ್ಲ
ಅದೇ ತಾನೆ ಅದಕ್ಕೆಲ್ಲ ಬರಿಯದ ಇಲ್ಲ ತಿಯರಿತರನ
ಬರೆದಿಲ್ಲ ಆ ನಾವ ಒಂದ್ ಒಂದ್ ಇಪ್ಪತ್ ಕಕ್ವೆಶ್ಚನ್ ಕೊಡ್ತಾರೆ ಇಪ್ಪತ್ ಕ್ವೆಶ್ಚನ್ಲಿ ಜಾಸ್ತಿ ಮಾರ್ಕ್ಸ್ ಮಾಡ್ಬೇಕು ಫೋರ್ ಚೂಸ್ ಕರೆಕ್ಟ್ ಸ್ ಚೂಸ್ ಮಾಡೋದು ಚೂಸ್ ಮಾಡೋದು ಚಾಯ್ಸ್ ಮಾಡೋದು
ರೈಟ್ ಮಾರ್ಕ್ ಟಿಕ್ ಮಾರ್ಕ್ ಹಾಕ್ತಾರಲಾ ಆ ತರನ
ಹ್ಮ್ ಎಲ್ಲಾ ಮಿಷಿನ್ ಬಗ್ಗೆ ಸೇಫ್ಟಿ ಬಗ್ಗೆ ಎಲ್ಲ ಇರ್ತದೆ ಅಲ್ಲಿ
ಹ್ಮ್
ಹ್ಮ್ ಈಗ ಜನವರಿ ಏಟು ಕಾಲಾಗುತ್ತೆ ಬೆಮ್ಮೆಲ್ಗೆ ಇಷ್ಟ ಆದ್ರೆ ಹೋಗುದು ದೂರ ಸಂಬಳಸಾರಾರ ಅಂದ್ರೆ ಇಲ್ಲೇ ಮಾಡದು ಅಷ್ಟೆ. ಅಪೆಂಡ್ ಸಿಯಾ ಒಂದ್ ತಿಂಗಳ ಒಂದ್ ತಿಂಗಳ ಯದಾರ ಕೆಲ್ಸಕ್ಕೆ ಹೋದ್ರೆ.
ಹ್ಮ್ ಬೇರೆ ಕಡೆ ಜಾಬ್ ಮಾಡಕ್ ಹೋಗ್ಬೇಕಾ ಕೆಲ್ಸ ಮಾಡಕೆ
ಹ್ಮ್ ಎಷ್ಟೇ
ಇನ್ನೇನ್ನು ಹೇಳ್ಬೇಕು ನೀವೆ
ಇನ್ನು ಟೈಮ್ ಆಗಿಲ್ವ ನಿಮ್ಗೆ ಬಟ್ಟೆ ಹೋಲಿಯಕೆ
ಈಗ್ ನಾಷ್ಟಾ ಮಾಡಿದ್ದೀನಿ ಈಗ ನಾನು ಒಂದು ಹೋಗಿ ಈಗ ಕಟ್ ಮಾಡ್ಕೊಂಡಿದ್ದೀನಿ ಬಟ್ಟೆಗಳ ಹೋಲಿಬೇಕು.
ಸರಿ ಆಯ್ತು ಮಾಡ್ತೀನಿ ಒಂದ್ ಐದ್ ನಿಮಿಷ
ಓಕೆ